ಹಲೋ.
ಹಲೋ ಏನ್ ಮಾಡ್ತಾ ಇದ್ರಿ ಹ್ಮ್ಮ್ ಕೇಳಿಸ್ತಿದೆ.
ಹ್ಮ್ ನಾನು ಸುಮ್ನೆ ಕುೂತ್ಕೊಂಡಿದ್ದೆ ಹಾ ಹಾ. ಹ್ಮ ನೀವ ಏ ನ್ ಮಾಡತಾ ಇದ್ರಿ.
ಹ್ಮ್ ನಾನು ಏನಿಲ್ಲ ಹಾಗೆ ಸುಮ್ನೆ ಕುೂತ್ಕೊಂಡಿದ್ದೆ ತಿಂಡಿ ಆಯ್ತಾ ನಿಮ್ದು.
ಇನ್ನು ಇಲ್ಲ ಮಾಡ್ಬೇಕು ನಿಮ್ದು.
ಹ ನಂದು ಇಲ್ಲ ಏನ್ ತಿಂಡಿ ಸ್ಪೆಷಲ್ ಇವತ್ತು.
ಗೊಜ್ಜ್ ಮಾಡಿದ್ದಾರೆ ಅಲೋ.
ಹಾ ಕೇಳಿಸ್ತಿದೆ ಅಲ್ಲ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಯ್ತು.
ಹೌದ ಹ ನಿಮ್ ಮನೇಲಿ ಏನ್ ಮಾಡಿದ್ದಾರೆ.
ಹ ಇವತ್ತು ನಮ್ಮ ಮನೆಯಲ್ಲಿ ದೋಸಾ ಮತ್ತೆ. ಅದು ಒಂದ್ ಪಲ್ಯ ಬರುತ್ತೆ ಅದೇನ್ ಪಲ್ಯ ಅಂತ ನೆನಪಾಗ್ತಾ ಇಲ್ಲ. ಇವಾಗ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪಲ್ಯ ಮಾಡವ್ರೆ.
ಹ್ಮ್ ನೀವು ಮತ್ತೆ ನಾಷ್ಟ ಮಾಡಿದ್ರ.
ನಂದ್ ಇನ್ನ ಇಲ್ಲ ನನ್ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ. ಇವಾಗ ಹೋಗಿ ಒಂದ್ ಹದ್ ಗಂಟೆ ಹಂಗೆ ತಿಂಡಿ ತಿನ್ಬೇಕು. ನೀವು ತಿಂದ್ರಾ.
ನಾನು ಇನ್ನು ಇಲ್ಲ ಇವಾಗ ತಿನ್ಬೇಕು ಮನೇಲಿ ಕೆಲ್ಸ ಮಾಡ್ತಾ ಇದ್ದೆ.
ಕೆಲ್ಸ ಎಲ್ಲಾ ಮಾಡ್ತೀರಾ.
ಏನ್ರೀ ಸುಮ್ನೆ ಆ ಮಮ್ಮಿಗ್ ಸಹಾಯ ಮಾಡ್ತಾ ಇರ್ತೀನಿ.
ಹ್ಮ್
ಹ್ಮ್ ಕಸ ಗುಡ್ಸೋದು ಪಾತ್ರೆ ತೊಳಿ
ನಾನು ಯಲಹಂಕದಲ್ಲಿರೋದು ನೀವು ನಾವ ಇಲ್ಲಿ. ಎಲ್ಚೇನ್ ಹಳ್ಳಿ ಬನಶಂಕರಿ ಹತ್ರ ಬರುತ್ತೆ.
ಹಾ ಹೌದಾ.
ಏನ್ ಓದ್ತಾ ಇದ್ದೀರಾ ಇವಾಗ. ಹ್ಮ್ ನಂದು ಬಿಕಾಂ ಆಯ್ತು.
ಇವಾಗ ಮಾಸ್ಟರ್ಸ್ ಮಾಡಕ್ಕೆ ನೆನ್ನೆ ಹೋಗಿದ್ದೆ ಕಾಲೇಜ್ ಅಲ್ಲಿ ಕೇಳ್ಕೊಂಡ್ ಬರಕ್ಕೆ. ಹ್ಮ್
ಹ್ಮ್ ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕಂತ ಇದೀನಿ ಹೌದಾ. ಹೌದು ಗುಡ್ ಚಾಯ್ಸ್ ಅದು. ಈ ಬಿ ಕಾಂ ಎಮ್ ಬಿ ಎ ಮಾಡಿ ಎಲ್ಲಾ ಕೆಲ್ಸಗಳು ಸಿಗ್ದೇನೆ. ಅಲ್ಲಿ ಇಲ್ಲಿ ಅಲಿಯೋ ಬದ್ಲು ಅದೇನೇ ಮಾಡ್ಕೊಂಡು ಒಂದ್ ಬೋಟಿಕ್ ಓಪನ್ ಮಾಡ್ಕೊಂಡು ಆರಾಮ್. ಜೀವನ ಚೆನ್ನಾಗಿರುತ್ತೆ.
ಹಾ ಅ ನಾನು ಎಲ್ಲಾರು ಹೋಗೋ ದಾರಿಯಲ್ಲಿ ಹೋಗ್ಬಾರ್ದು ನಾನು ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ.
ಹೌದು ಅದಂತೂ ನಿಜ. ಈಗಿನ್ ಕಾಲದಲ್ಲಿ ಸ್ವಲ್ಪ ಯುನೀಕ್ ಆಗ ತಿಂಗ್ ಮಾಡಿದ್ರೇನೆ ಆಗದಲ್ವಾ ಚೆನ್ನಾಗಿದೆ ನಿಮ
ಹೌದು ಹ್ಮ್ ಅದೇ ನಮ ತಂದೆ ತಾಯಿಗೆ ಹೇಳ್ದೆ. ಅವ್ರ ಇದ್ಕೋಂಡು ಇದ್ರುದು ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ ನೀನ್ ಏನೋ ಮಾಡ್ಬೇಕ
ಮಾಡ್ಬೇಕಂತ ಇದೆಯ.
ಲೋನ್ ತಗೊಂಡ್ ಮಾಡ್ಕೊ ಅಂತ ಹೇಳ್ತವ್ರೆ.
ಹ್ಮು ಇವಾಗ ನಾವ್ ಸ್ವಲ್ಪ ರಿಸ್ಕ್ ತಗೊಂಡ್ರೆ ಅಲ್ವಾ ಲೈಫ್ ಅಲ್ಲಿ ಮುಂದೆ ಬರಕ್ ಆಗೋದು. ಅಷ್ಟೇನೆ ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವೇ ಲೋನ್ ತಗೊಂಡ್ ತೀರಿಸ್ಕೊಂಡ್ರೆ ಆಯ್ತು ಅದೇನ್ ಸಿಕ್ ಸಿಕ್ಸ್ ಮಂತ್ ಎಫರ್ಟ್ ಹಾಕುದ್ರುನು ಒಂದು ಏನಾದ್ರೂ ಆಗುಬಹುದು.. ಏನಾದ್ರೂ ಬೇರೆ ಬ್ರೂಟಿಕ್ ಸ್ವಲ್ಪ. ಕೆಳಗಡೆ ಕೆಲ್ಸ ಮಾಡ್ಕೊಂಡ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ರ ಅಲ್ಲೂ ಒಂದ್ ಸಿಕ್ಸ್ ಮಂತ್ಸ್ ಮಾಡ್ಕೊಂಡ್ರೆ ಸಾಕು. ಆರಾಮಾಗಿ ನಾವೇ ಓನ್ ಆಗಿ ಓಪನ್ ಮಾಡ್ಕೋಬಹುದು ಇವಾಗೆಲ್ಲಾ ಲೋನ್ಸ್ ಎಲ್ಲಾ ಚೆನ್ನಾಗೆ ಕೊಡ್ತಾರೆ ಹಂಗ್ ನೋಡಕ್ ಹೋದ್ರೆ ಚೆನ್ನಾಗಿ ಕೊಡ್ತಾರೆ ನೋಡಕ್ಕೆ ಹೋದ್ರೆ. ಓನ ಆಗಿ ಓಪನ್ ಮಾಡ್ಕೊಂತೀವಿ ಏನಾದ್ರು ಅಂತ ಹೇಳಿದ್ರೆ ಅದಾದ್ಮೆ ಅದಕ್ಕೆಲ್ಲ ಟೈಮ್ ಇರುತ್ತಲ್ವಾ ಕಟ್ಟು ಟ್ ಅದು ಇದೇ ಚೆನ್ನಾಗಿದೆ ಸುಮ್ನೆ ನಾವು ಬಿ ಕಾಮ್ ಎಲ್ಲ ಓದಿ ಕೆಲಸ ಸಿಗ್ದೇನೆ. ರೋಡ್ ರೋಡ್ ಅಲಿತಾ ಇದ್ದೀವಿ ನೀನು ಹಂಗೆ ಮಾಡ್ಕೊಬೇಡಿ. ಹ್ಮ್
ಅ ಸರಿ ಅಂತ ಹಂಗೆ ಪಾರ್ಟ್ ಟೈಮ್ ಜಾಬ್ ಏನಾದ್ರು ಮಾಡ್ಕೊಳ್ಳೋಣ ಅಂತ.
ಹೌದು ಇವಾಗ ಹೆಂಗಿದ್ರರು ಎಜುಕೇಶನ್ ಲೋನ್ ಸಿಗುತ್ತಲ್ವಾ ಅದನ್ನೇ ತಗೊಳ್ಳಿ ಇವಾಗ ಆ ಒಂದ್ ಅಂದ್ರೆ ಕೆಲ್ಸ ಎಲ್ಲ ಇನ್ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲ ಕೂಡ ಆರು ತಿಂಗಳು ಟೈಮ್ ಇರುತ್ತೆ ಅದಾದ್ಮೇಲಿಂದ ಮಾತ್ರ ಕಟ್ಬೇಕಂತ ಬಟ್ ವರ್ಷಕ್ಕೂ ಒಂದ್ಸಲ ಅದು ಬಡ್ಡಿ ಬರುತ್ತೆ ಲ್ವಾ ಅದಂಗ ಕಟ್ಬೇಕಂತೇನ ಹ್ಮ್ ಚೆನ್ನಾಗಿ ಕೊಡ್ತಾರೆ ಅಂತ ಹ ಗೊತ್ತಿಲ್ಲ ಯಾಕಂದ್ರೆ ನನ್ಗ ಊರಲ್ಲಿ ಒ ಒಬ್್ರ ಅಕ್ಕ ಇದ್ದಾರೆ ಅಂದ್ರೆ ಪಕ್ಕದ ಮನೆಯವ್ರು ಅವರು ಇದೇ ತರ ಅಂದ್ರೆ ಮಾಸ್ಟರ್ಸ್ ಮಾಡಕೆ ಲೋನ್ ಎಂತ ತಗೊಂಡಿದ್ದಿದ್ದು ಅವರು ಲೋನ್ ತಗೊಂಡ ಒಂದ ಎರಡು ಲಕ್ಷ ತಗೊಂಡಿದ್ರಂತೆ ಅವ್ರ ಲೋನ್ ನ ಅವ್ರು ಹೆಂಗ್ ತಗೊಂಡಿದ್ರು ಅಂತ ಗೊತ್ತ ಬಟ್ ತಗೊಂಡಿದ್ರ ಅಂತ ಹೇಳಿದ್ರೆ ನನ್ನ ಹತ್ರ ಮಾಸ್ಟರ್ಸ್ ಮಾಡಕೆ ಲೋನ್ ತಗೊಂಡಿದ್ದೆ ಆ ಇವಾಗ ಆರು ತಿಂಗಳಾಯ್ತು ವರ್ಷ ವರ್ಷ ಬಡ್ಡಿ ಕಟ್ತಾ ಇದೆ ಇವಾಗ ಆರು ತಿಂಗಳು ಆಾಯ್ತು ಆ ತಿಂಗಳಾದ್ಮೇಲೆ ತಿಂಗಳಿಗೆ ಇಪ್ಪತ್ತೈದ್ ಸಾವಿರ ಏನೋ ಅಂದೆ ಕಟ್ಬೇಕಂತೆ ಕಟ್ ತ ಇದ್ದೀನಿ ಅಂತ ಹೇಳಿದ್ರು ಅವರುನು ಏನ್ ಮಾಡ ಫಿಸಿಯೋಥೆರಪಿಸ್ಟ್ ಅನ್ಸ ಮಾಡಿದ್ದು ಅವ್ರರುನು ಹುಡುಕುದ್ರು ಅದ್ರದ ಕೆಲ್ಸ ಸಿಕ್ಕಿಲ್ಲ ಅಂದ್ಬಿಟ್ಟು ಅವ್ರು ಓದಿದ್ರಲ್ವ ಅದೇ ಕಾಲೇಜ ಅಲ್ಲಿಲೆಕ್ ಎಚರರಾಗಿ ಕೆಲ್ಸಕ್ ಹೋಗ್ತಾ ಇದಾರೆ ಇವಾಗ ಅವ್ರನ್ನೇ ನನ್ಗೂ ಭಯ ಆಗ್ತದು ಹಾ ಯಾಕಂದ್ರೆ ಒಂದ್ ಹತ್ ಸಾವಿರ ಅಂದ್ರೆ ಹೆಂಗೋ ಮನೆಯಲ್ಲೂ ಸ್ವಲ್ಪ ಹೇಳಿ ಯಾರಾದರು ಅಣ್ಣ ಆ ತಂಗಿ ಅಕ್ಕ ಈ ತರ ಇದ್ದ ಅವ್ರ ಹತ್ರನ್ನು ಸ್ವಲ್ಪ ಇಸ್ಕೊಂಡ್ ಹೆಂಗ ಕಟ್ಬಿಡ್ಬೋದು ಅಂದ್ರೆ ಆದದ್ರ ಡಿಸೈಡ್ ಅವರು ಮಾಡ್ತ ತರ ಅನ್ಸತಿ ಯಾಕಂದ್ರೆ ಇವಾಗ ನಮ್ಗೆ ಲೋನ್ ಇವಾಗ ಒಂದ್ ನಾಲ್ಕಕ್ ಲಕ್ಷ ಲೋನ್ ತಗೊತಾ ಇದ್ದಿವವ ಅಂದ್ರೆ ಅದಕ್ ಇಷ್ಟ ವರ್ಷದಲ್ಲಿ ಕಟ್ಬೇಕಂತ ಅವ್ರ ಟೈಮ್ ಕೊಡ್ತಾರ ಅನ್ಸುತ್ತೆ ಅವರು ಅದನ್ನ ಮೂರ್ ವರ್ಷ ಕಟ್ಬೇಕು ಅಂತ ಹೇಳಿದ್ರೆ ಮೂರ್ ವರ್ಷ ಷ ಇಷ್ಟು ಅಂದ್ರೆ ತಿಂಗಳ ತಿಂಗಳ ಎಷ್ಟು ದುಡ್ಡು ಕಕೊಂಡ ಹೋಗ್ಬೇಕ ಅಂತ ಅವರನ್ನೇ ಕ್ಯಾಲ್ಕುೇಟ್್ಾರೆ ಅಂದ್ರೆ ನಾವವುವಾಗ ಏಾದರು ತಗೊಂತೀವ ಅಂದ್ರ ಮಗೆ ಗೆ ಐಟಮ್ಸ್ ನ ಅವರು ಒಂಬತ್ ತಿಂಳ ಈ ತರ ಕೊಡ್ತಾರಲ್ವಾ ಲೋನ್ದೆಲ್ಲ ಮನ್ಸ ಎಲ್ಲ ಇನ್ಸ್ಟಾಲ್ಮೆಂಟ್ ಮ ಇದು ಅದೇ ತರ ಇರುತ್ತೆ ಇಷ್ಟ ಕಟ್ಬೇಕು ಅಂತ ನೀವು ಜಾಸ್ತಿ ಲೋನ್ಗೆ ಹೋಗ್ ವ ಅಂದ್ರೆ ಒಂದ್ ಒಂದ್ ನಾಲ್ಕಕ್ ಲಕ್ಷ ಐ್ ಲಕ್ಷ ಹಂ ಹೋಗ್ವಂದ್ರೆವಾಗ ಫ್ಯಾನ್ ಿಸೈನಿಂಗ್ೀ ಅ್ರ ಅಷ್ಟೇ ಬರುತ್ತ ಎಲ್ಲ ಕಾಲಜು ಸ್ಲ್ಪ ಕಾಸ್ಟ್ಲಿಿನೇ ಇತ್ತೆ ಅದಾದ್ಮೇಲೆ ಅದ್ರ ಬಟ್ಟೆಗಳೆಲ್ಲ ಬೇಕು ಹ್ಮ್ ಆ ಬಟ್ಟೆಗಳೆಲ್ಲಾ ಬೇಕಲ್ವಾ ಬೇಕಂದ್ರೆ ಚೆನ್ನಾಗಿರೋದೆ ತಗೊಬೇಕ ತ್ತ ನಾವು ಸ್ಟಾರ್ಟಿಂಗ್ ಅಲ್ಲ ಸಾರ್ಟಿಂಗ ಅಲ್ಲಿ ಇದ್ ಮಾಡ್ ಅದಾದ್ಮೇಲೆ ಹ್ ಹೋಗ್ತಾಂದ್ ಸ್ವಲ್ಪ ಕ್ವಾಲಿಟಿ ಎಲ್ಲ ಹೆಂಗ ಚೂಸ್ ಮಾಡೋದು ಬಟ್ಟೆಗಳನ್ನ ಅಂತೆ ಎಲ್ಲ ಕೇಳಿದಾಗ ಅವ್ರು ಚೆನ್ನಾಗಿರೋದೇನೆ ಪ್ರಿಫರ್ ಮಾಡಿ ಫಸ್ಟ್ ಅಂತಾನೇ ಹೇಳೋದು ಅವಾಗೆಲ್ಲಾ ತಗೊಬೇಕಂತ ಹೇಳ್ದಾಗ ದುಡ್ಡು ಬೇಕ ಹ ಆಗಿರುತ್ತೆ ನೀಮ್ ನಾಲ್ಕಕ್ ಲಕ್ಷ ಅಲ್ದೇನೆ ಅಂದ್ರೆ ಬೇರೆ ಏನು ದುಡ್ಡು ಖರ್ಚ ಆಗುತ್ತೆ ಜಾಸ್ತಿ ಅದಂತೂ ಗೊತ್ತು ಅದಕ್ಕೂ ಎಲ್ಲಾನು ಇಟ್ಕೊಂಡಿರ್ಬೇಕು ಇವಾಗ ಮನೇಲಿ ಅಪ್ಪ ಅಮ್ಮನ್ ಕೇಳಿದ್ರೆ ನಡಿ ಅಂತಾರ ಅಷ್ಟೆ
ಹೌದು ನಿಜ ನಮ ಇವಾಗ ಅವರು ಫೀಸೇ ಕಟ್ಟಲ್ಲ ಅಂತ ಹೇಳ್ತವ್ರೆ ಇನ್ನ ಕಾಲೇಜ ಅಲ್ಲಿ ಅದೇನೇನೋ ಬೇಕಾಗತ್ತಲ್ವಾ ಅದಕ್ಕಂತಾನೆ ಅದನ್ನೆಲ್ಲಾ ತಗೊಳಕೀನಿ ಯಾರತ್ರ ಎಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು
ಹ ಅಂದ್ರೆ ಲೋನ್ಗೆ ಹೋಗಿ ಅಂದ್ರೆ ಇವಾಗ ಇವಾಗ ಎರಡ್ ವರ್ಷ ಅಲ್ವಾ ಅವವಾಗ ನಿಮ್ಗೆ ಫ್ಯಾಷನ್ ಡಿಸೈನಿಂಗ್ ಇರೋ ಟೂ ಇಯರ್ಸ್ಾ ಆ ಎರಡ್ ವರ್ಷ ಅಲ್ವಾ ಹೆಂಗಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಬೇಡ್ರಿ ಅ ಅದ್ರ ಬದ್ಲು ಅಲ್ಲ ಏನ್ ಹ ಕೊಡ್ತ ಅಲ್ಲಿಗಿಂತ ಸ್ವಲ್ಪ ಅದ್ರದ್ದ ಎಲ್ಲಾದ್ರೂ ಪಾರ್ಟ್ ಟಮ್ ಸಿಗುತ್ತಾ ನೀವು ಹೋಗ್ತರ ಫೀಲ್ಡ್ ಅಲ್ಲಿ ಉಡ್ಕೊಬೇಕು ಪಾರ್ಟ ಟಮ್ ನಗೆ ಯಾವ್ದ್ರುಟ್ಟು ಲ್ ಸಾಯಂಕಾಲದತ್ತ್ರೂ ಹೋಗ ಪ್ಟ್ ಟಮ್ ತರ ಸಿಗುತ್ತೆ ಇಲ್ಲಾಂದ್ರೆ ಅಟ್ಲೀಸ್ಟ್ ಸಟರ್ಡೆೇ ಸಂಡೇ ಅಂದ್ರೆ ಶನಿವಾರ ಭಾನುವಾರ ಆದ್ರೂ ಕೊಡ್ತಾರೆ ಅಂತದ್ದು ಇರುತ್ತೆ ಬೋಟಿಕ್ಗಳು ಅ ಸ್ಟೂಡೆಂಟ್ಸ್ಗೆ ಎಲ್ಪ್ ಆಗ್ಲಿ ಅಂತ ಅದನ್ನು ಇಂಟರ್ನ್ಶಿಪ್ ತರ ಕೊಡೋರಿ ಇರ್ತಾರೆ ಆ ಅದನ್ನೆಲ್ಲಾ ಮಾಡ್ಕೊಂಡ್ರಿ ನೀವು ಓದ್ಕೊಂಡ್ ಓದ್ಕೊಂಡ್ ಇವ್ನು ಮಾಡ್ಕೊಂಡ್ರಿ ತುಂಬಾ ಸಹಾಯ ಆಗುತ್ತೆ ಮುಂದಕ್ಕೆ ಅದಾದ್ಮೇಲೆ ನೀವು ಎರಡ್ ವರ್ಷ ಆದದ್ಮೇಲ್ ಮಾಡಕ್ ಹೋದ್ರೆ ಅಲ್ಲೊಂದ್ ವರ್ಷ ಇಡ್ಲೇಬೇಕಾಗುತ್ತೆ ನಮ್ಗೆ ಎಷ್ಟನೇ ಕಾಲೇಜ ಅಲ್ಲಿ ಹೇಳ್ಕೊಡ್ಬೋದು ಆದ್ರೆ ಅದೆಲ್ಲಾ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಇದ್ದಂಗ ಆಗಲ್ಲ
ಹೌದು ಇವಾಗ ಬಿಕೋಮಲ್ ನೋಡಿ ಏನು ಕಲ್ತಿಲ್ಲ ಬರೀ ಎಕ್ಸಾಮ್ಗ್ ಮಾತ್ರ ಕಲತಾ ಇದ್ವಿ ಅಷ್ಟೇ ಅಲ್ವಾ
ಹ ಮತ್ತೆ ಅಲ್ಲಿ ಹೋದ್ರೆ ನಿಮ್ ಕಸ್ಟಮರ್ ಜೊತೆ ಹೆಂಗ್ ಮಾತಾಡ್ಬೇಕು ಗ್ರಾಹಕರ ಜೊತೆ ಹೆಂಗ್ ಬಂದ್ರೆ ಅವ್ರನ್ನ ಯಾವ್ ತರ ನಮ್ಗೆ ಅಟ್ರಾಕ್ಟ್ ಮಾಡ್ಕೊಬೇಕು ಅನ್ನೋದು ಎಲ್ಲಾನು ಒಂದ್ ಕಡೆ ಹೋದ್ರೆನೆ ಕಲಿಯೋದು ಆ ಹ ಕೆಲ್ಸ ಮಾಡಿದಾಗ್ ಅಂದ್ರೆ ಆಲೆ ಇವಾಗ ರಿಸ್ಕ್ ತಗೊಂಡು ಸಡನ್ ಆಗಿ ಕೂಡ ಸ್ಟಾರ್ಟ ಮಾಡಕ್ ಆಗಲ್ಲ ಏನು ಗೊತ್ತ ಗೊಲ್ಲ ಅಂದ್ರು ಇವಾಗ ಏನ್ ಎಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇದ್ರುನು ಸಾಲಲ್ಲಾ ಆ ಈಗಿನ ಕಾಲದಲ್ಲಿ ಅದಂತೂ ತುಂಬಾ ಡಿಮ್ಯಾಂಡ್ ಐತೆ ಅಂತ ಗೊತ್ತು ನನ್ಗುನು ಬಟ್ ಎಲ್ಲಾರ್ದು ಸ್ಟೈಲ್ ಎಲ್ಲ ಒಂದೇ ತರ ಇರಲ್ವಲ್ಲ ಒಬ್ರು ಕೆಲವರೆಲ್ಲ ತುಂಬಾ ಫೇಮಸ್ ಆಗಿರೋರು ಇರ್ತಾರೆ ಅವ್ರಗೆ ಕೊಡೋಣ ಆಲ್ರೆಡಿ ಗೊತ್ತು ಅನ್ನೋರು ಇರ್ತಾರೆ ನಾವು ಸ್ಟಾರ್ಟಿಂಗ್ ಶುರು ಮಾಡ್ತಾ ಇದೀವಂದ್ರೆ ಸ್ವಲ್ಪ ಎಲ್ಲಾ ಕಡೆಯಿಂದ ನೀ ಯೋಚನೆ ಮಾಡೇ ಶುರು ಮಾಡ್ಬೇಕಾಗಿರುತ್ತೆ
ನಿಜ ನನ್ಗೆ ಇವಾಗ ನಿಮ್ಮ್ ಹತ್ರ ಮಾತಾಡಿದ್ಮೇಲೆ ನಾನು ಈ ತರ ಯಾವ ಯಾವವುದಾದ್ರು ಬಟಿಕ್ ಅಲ್ಲಿ ನೋಡ್ಬೋದ ಅಲ್ವಾ ಕೆಲ್ಸಕ್ಕೆ ಅಂತ ಅನ್ಕೊತಾ ಇದೀನಿ ಇವಾಗವರ್ಗು ನಾನು ಅದನ್ನ ತಿಂಕು
ಕೆಂಕು ಕೂಡ ಮಾಡಿಲ್ಲ ಗೊತ್ತಾ ಅದಕ್ಕೇನೆ ಮೂರ್ ಸಲ ಯೋಚನೆ ಮಾಡ್ಬೇಕು ಇಲ್ಲ ನೀವ್ ಇದೇೇಷ ಶುರು ಮಾಡ್ತೀನಿ ಅಂದ್ರೆ ನೀವು ಒಂದ ಅಂದ್ರೆ ಕೊಟ್ಟೆ ಕೊ ರ ಯಾರು ಇಲ್ಲ ಅಂತ ಹೇಳಲ್ಲ ಸ್ಯಲ್ರಿ ಕೊಟ್ಟಿಲ್ಲ ಅನ್ನೂ ಪರವಾಗಿಲ್ಲ ಅವ್ರು ಹೋಗ್ಬಿಟ್ಟು ಅಲ್ ಕೆಲ್ಸ ಮಾಡೋದೆಲ್ಲಾ ಕಲ್ತ್ಕೊಬೋದಲ್ವಾ ಅದ ಎಷ್ಟು ಎಲ್ಪ್ ಆಗುತ್ತೆ ನಿಮಗೆ ಅದಾದ್ಮೇಲೆ ನೀವು ಚಿಕ್ದಾಗ ಸ್ಟಾರ್ಟ್ ಮಾಡ್ಕೊಂಡು ಸಾಕು ಅಂದ್ರೆ ನಮ್ ಕೈಲಿ ಆಗಷ್ಟು ನೋಡ್ಕೊಬೇಕು ಇವಾಗ ಶುರು ಮಾಡ್ಬೇಕಾದ್ರೆ ಒ ಮಾಡ್ಕೊಂಡು ಅದ್ರಲ್ಲಿಲ್ಲ ಬರ ದುಡ್ ಬರ್ತಾ ಇದ್ರೆ ನಿಮ್ದ ಲೋನುನು ಈ ಕಡೆ ತೀರ್ಕೊಂಡ್ ಬರ್ಬೇಕು ಮತ್ತೆನ್ನೊಂದ ಸ್ವಲ್ಪ ಸೇವಿಂಗ್ ಕೂಡ ಮಾಡಬಟ್ಟು ಮುಂದೆಏನಾದರು ಜಾಸ್ತಿದೇ ದೊಡ್ಡದ್ ಮಾಡ್ತರೂ ಮಾಡ್ಬ ಬಹದು ಎಲ್ಲಾ ಕಡೆಯಿಂದ ಯೋಚನೆ ಮಾಡ್ಬೇಕಾಗಿರುತ್ತೆ
ಹೌದು ನಿಜಾನೇ ಅದೇ ಇವಾಗ ನನ್ಗೆ ನಾನ ಏನ್ ಅನ್ಕೊಂಡೆ ಅಂತ ಅಂದ್ರೆ ನಾನನ್ ಇವಾಗ ಬೇಕೊ ಮಾಡ್ಕೊಂಡಿದೀನಿಲ್ವಾ ಆ ಅವಾಗ ನಾನು ಇಂಟರ್ನ್ಶಿಪ್ ಒಂದ್ ಕಡೆ ಹೋಗ್ತಾ ಇದ್ದೆ ಸಿ ಎ ಫಾರ್ಮ್ ಅಲ್ಲಿ ಸೊ ಅಲ್ಲೇನನೆ ಅವ್ರನೇ ಅವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಕೆಲಸ ಬೇಕಂದ್ರೆ ಬಂದು ನನ್ನೇ ಕೇಳಿ
ಹ್ಮ
ಅದಕ್ ನಾನ್ ಅನ್ಕೊಂತ್ದೆ ಜಿ ಎಸ್ ಟಿ ಅದೊಂದು ಕಂಪನಿ ಜಿ ಎಸ್ ಟಿ ಮಾಡ್ತಾರೆ ಹ ಅಲ್ಲೇ ಹೋಗೋಣ ಅಂತ ಅನ್ಕೊತಾ ಇದ್ದೆ ಇವಾಗ ನೀನ್ ನೀವ್ ಹೇಳಿದ್ಮೇಲೆ ನಾನ್ ಏನಕ್ ಬೀಕೊ ಮೇಲೆ ಹೋಗ್ಬೇಕುಫ್ಯಾಷನ್ ಡಿಸೈನಿಂಗ್ ಮೇಲೆ ಹೋಗ್ಬೇಕು
ಹ ನಿಜ ಆಮೇಲೆ ನಿಮ್ ಕೆಲ್ಸ ಎಲ್ಲಾ ಚೆನ್ನ ಮಾಡ್ತಾ ಇದಿ ಅವ್ರಗ್ ಇಂಟ್ರೆಸ್ಟ್ ಇದ್ರೆ ನೀವು ಇಲ್ಲೇನೆ ಶುರು ಮಾಡಿ ನಿಮ್ಗೆ ಇಷ್ಟ್ ಕೊಡ್ತೀವ ಅನ್ನೋರು ಇರ್ತಾರೆ ಯಾಕಂದ್ರೆ ಕೆಲವೊಂದು ಬಟಿಕ್ಗಳೆಲ್ಲ ತುಂಬಾ ದೊಡ್ಡ ಬೋಟಿಕ್ ಇರುತ್ತೆ ಸೆಲೆಬ್ರಿಟಿಗಳಿಗೆಲ್ಲ ಮಾಡೋರು ಇರ್ತಾರೆ ಚಿಕ್ಕದಾಗ್ ನೋಡಾಕಿದ್ರುನು ಬಟ್ ಅವ್ರ ಎಲ್ಲ ಚೆನ್ನಾಗಿರೋಗೆ ಮಾಡ್ತಾ ಇರ್ತಾರೆ ಅಲ್ಲೆಲ್ಲಾ ನೋಡ್ಬಿಟ್ಟ ಸ್ವಲ್ಪ ಹೆಂಗಂಗ ವರ್ಕ್ ಆಗುತ್ತಿದೆ ಎಲ್ಲ ಇಫ್ ಫೀಲ್ ಅಲ್ ಇದ್ರೆ ಹೆಂಗ್ ವರ್ಕ್ ಆಗುತ್ತ ಅಂತೆ ಎಲ್ಲಾ ತಿಳ್ಕೊಂಡ್ರೆ ಆರಾಮಾಗ ನಾವೇ ಮಾಡ್ಕೊಬಹುದು
ನಮ್ಮನ ಹತ್ರನೇ ಇದೇ ಹೊಸದಾಗಿ ಓಪನ್ ಮಾಡಿದ್ರು ನಾನು ನಂದು ಫೇರ್ವೆಲ್ಗೆಲ್ಲ ಅಲ್ಲೇ ಹೊಳಿಸಕೊಂಡಿದ್ದು ಗ್ರಾಜುಯೇಷನ್ಗೆ ಅಲ್ಲೇ ಹೋಗಿ ಒಂದ್ಸರಿ ಈ ಕೇಳ್ಬೋದು ಅಂತ ಅನ್ಕೊತಾ ಇದ್ದೀನಿ
ಕೇಳಳ್ ನೋಡಿ ಒಂದ್ಸಲ ಚೆನ್ನಾಗಿದೆ ಅಂದ್ರೆ ಅಲ್ಲೇ ಹೋಗಿ ಒಂದ್ಸಲ ಹಿಂಗ್ ಬರ್ತೀನಿ ಏನ್ ದುಡ್ಡು ಕೊಟ್ಟಿಲ್ಲ ಅಂದ್ರರು ಪರವಾಗಿಲ್ಲ ಕೆಲ್ಸ ಕಲಿಬೋದಲ್ವಾ
ಹೌದು ಹ್ಮ್ ಹ್ಮ್ ಹಂಗೆ ಮಾಡ್ಬೇಕು
ಮಾಡ್ಬೇಕ ಈಗಿಿನ ಕಾಲದಲ್ಲಿ ಇಲ್ಲಾಂದ್ರೆ ಆಗಲ್ಲ ನಾವು ಬೇಕ್ ಮಾಡಿ ತಗೋತಾರ ಅದ ಅಷ್ಟಲ್ಲೇ ಐತೆ
ಅದಕ್ಕೆ ನಾನು ಏನಾದ್ರು ಬೇರೆದೆೇ ಮಾಡ್ಬೇಕು ನಮ್ಮ ಅಕ್ಕ ನೋಡ್ತೇನೆ ದಿನಲ್ವಾ ನಾನುನು
ಹ್ಮ್
ಅದ್ರಿಂದ ನಾನು ಏನಾದ್ರು ಬೇರೆ ನಮ್ಮ ಅಕ್ಕನು ಅಷ್ಟೇ ನಿನ್ನೆಯಿಂದ ಹೇಳ್ತಾ ಇದ್ದಲ್ಲೆ ನೀನು ಮೈಂಡ್ ನ ಚೇಂಜ್
ಹೌದು ಹ ಅದಂತೂ ನಿಜ ಮಾಡ್ಕೋಬೇಡಿ ನಿಮ್ಗ ಇದ್ರಲ್ಲೇ ಇಂಟ್ರೆಸ್ಟ್ ಇದೆ ಇದನ್ನೇ ಮಾಡಿ ಯಾರ ಹೇಳಿದ್ರು ಕೇಳಕ್ ಹೋಗ್ಬೇಡಿ ಅಷ್ಟ
ಹ್ಮ್ ಅದೇ ನಮ್ಮ ಅಪ್ಪ ಅಮ್ಮಾಗನೆೇ ನಾನು ಅಗೇನ್ಸ್ಟ್ ಆಗ ನಿಂತ್ಕೊತಾ ಇದ ಿ ಆಮೇಲೆ ನನ್ಗೆ ಏನಾದ್ರು ಇದು ವರ್ಕ್ೌಟ್ ಆಗಿಲ್ಲ ಅಂದ್ರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ
ನೀ ಸ್ವಂತ ಓಪನ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರುನು ನಿಮ್ ನಾಲೆಜ್ ಎಲ್ಲ ಚೆನ್ನಾಗ್ ಬಂದ ಇದ್ರಲ್ಲಿ ಬೇರೆಯವ್ರ ಹತ್ರ ಮಾಡುದ್ೂನು ಚೆನ್ನಾಗೆ ಸಂಬಳ ಕೊಡ್ತಾರೆ ಕ್ ಹಕ್ಬಟ್ಟ ಹದೈದು ಸಾವಿರ ರೂಪಾಯಗ್ ಹೋಗ್ಬೇಕಾಗುತ್ತತ್ತ ಆಮೇಲೆ ಹುಷು
ಹೌದೌದು ಹ ಸರಿ ಸರಿ ಇಲ್ಲಿ ನನ್ಗೆ ಬೇರೆ ಒಂದ್ ಕ್ಯ ಬರ್ತದೆ ಹ್ಮ